ಹ ಆರಾಮ ಇಮ್ಮ ನೀವ ಆರಾಮ ಇದ್ದೀರಮ್ಮಾ
ಹಾ ಮ್ಯಾಮ್ ಆರಾಮ ಇದೀಿ ನೋಡ್ರಿ ಟಫಿನ್ ಆಯ್ತಾ ಮಾಮ್
ಹ ಆಯ್ತಮ್ಮ ನಿಮ್ದಮ್ಮ ಹ ಎಲ್ಲಿ ಹೋಗಿದ್ರಮ್ಮ ಮನ್ನೆ
ಮೊನ್ನೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಹೋಗಿದ್ದ್ವಿ ನೋಡ್ರಿ ಮ
ಹ ಓ ಧರ್ಮಸ್ಥಳಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್
ಹಾ ಮ್ಯಾಮ್ ಅರುಣಾಚಲಂ ಧರ್ಮಸ್ ಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಂ ಈ ಕಡೆ ಹೊರ್ನಾಡು ಅನ್ನಪೂರ್ಣೇಶ್ವರಿ ಅಲ್ಲೆಲ್ಲಾ ಹೋಗಿದ್ವಿ ಮ್ಯಾಮ್. ಮತ್ತೆ ಈಗ ಬಂದು ಒಂದ್ ವಾರ ಆಗಿದ್ಮೇಲ್ ತಿರುಪತಿಗೆ ಹೋಗಿ ಬಂದ್ವಿ ಮ್ಯಾಮ್.
ಎಷ್ಟ್ ಒಂದು ವಾರ ಹೋಗಿದ್ರ ಮಾ ಅತ್ವ ಮೂರ್ ನಾ ದಿನ ಹೋಗ್
ಹ ಇಲ್ಲ ಮ್ಯಾಮ್ ತಿರುಪತಿಗಗ್ ಬಂದು ಮೂರ್ ದಿನ ಹೋಗಿದ್ದ್ ವಿ ಮ್ಯಾಮ್ ಹ್ಮ್ ಈ ಕಡೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ಬಂದಬಿಟ್ಟು ಒನ್ ವಾರ ಹೋಗಿದ್ವಿ ಮ್ಯಾಮ್ ಹಾ ಮ್ಯಾಮ್ ಹಾ ಮ್ಯಾಮ್ ಇವಾಗ ಬರಲ್ಲ ಮಾಮ್ ಹಂಗಾಗಿನೆ ಟ್ರಿಕ್ ಮಾಡ್ಕೊಂಡು ಮುಗಿಸಸ್ಕೊಂಡು ಬಂದ್ಬಿಟ್ ಟ್ವಿ ನೋಡ್ ಮ್ಯಾಮ್ ಇನ್ನ ಇಲ್ಲಿ ಸದ್ಯಕ್ಕತ್ರ ಯಾವುದಿಲ್ಲ ಮ್ಯಾಮ್ ಹಾ
ಹೌದಮ್ಮ ಇದು ಧರ್ಮಸ್ಥಳ ಏನೇನ್ ನೋಡ್ರಮ್ಮ ನೀವು
ಹಾ ಮ್ಯಾಮ್ ಧರ್ಮಸ್ಥಳದಲ್ಲಿ ಚೆನ್ನಾಗಿದಾವ್ ಮೇಡಂ ಪ್ಲೇಸಸ್ ಎಲ್ಲಾ ಅಲ್ಲಿ ಮಂಜುನಾಥೇಶ್ವರನ್ ಸ್ವಾಮಿ ದು ದರ್ಶನ ಒಂದ್ ಮಾಡ್ಕೊಂಡ್ವಿ ಊಟನೂ ಮಾಡ್ಕೊಂಡ್ವಿ ಮ್ಯಾಮ್ ಅಲ್ಲಿ ಪ್ರಸಾದ ಇತ್ತು ಮ್ಯಾಮ್. ಹಾ ಮ್ಯಾಮ್ ಅಲ್ಲೆಲ್ಲಾ ಸು ಸುತ್ತಮುತ್ತಲಿ ಇರೋದೆಲ್ಲ ಸ್ವಲ್ಪ ನೋಡ್ಕೊಂಡ್ವಿ ಮ್ಯಾಮ್ ಪ್ಲೇಸಸ್ ಎಲ್ಲ ಚೆನ್ನಾಗಿದಾವ್ ಮೇಡಮ್. ಅಲ್ಲಿ ಮತ್ತೆ ಮಧ್ಯದಲ್ಲಿ ಒಂದೆರ ಡು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬಬೇಕಾದ್ರೆ ಮದ್ಯದಲ್ಲಿ ಒಂದು ಸೌತಡ್ಕ ಗಣಪತಿ ಅಂತೇಳ್ಬಿಟ್ಟು ಒಂದು ದೇವಸ್ಥಾನ ಇದೆ ಮ್ಯಾಮ್
ಹಾ ಸೌತಡ್ಕ ಗಣಪತಿ ಅಲ್ಲಮ್ಮ ಬಾಳ ಪವರ್ಫು ಲ್ ದೇವ್ರು ಅಂತ ಹೇಳ್ತಾ ಇ
ಹೌದು ಮಾಮ್ ಹೌದು ಮ್ಯಾಮ್ ಅಲ್ಲಿ ನಾವ್ ಏನಾದ್ರು ಅನ್ಕೊಂಡು ಗಂಟೆನ ಕಟ್ಟಿ ಬರ್ಬೇಕು ಅಂತ ಹೇಳಿದ್ರು ಮ್ಯಾಮ್ ಅಲ್ಲಿ ಇರೋರೆಲ್ರು ಸೆ ಮುತ್ತಮುತ್ತಲಲ್ಲಿ ಇರೋರೆಲ್ರು ಹ ಮ್ಯಾಮ್ ಅಲ್ಲಲ್ಲ ಇನ್ನು ಚೆನ್ನಾಗಿದೆ ಮ್ಯಾಮ್ ನೋಡ್ಕೊಂಡು ಅಲ್ಲಿ ಕಟ್ಟಿ ಬಂದೀವಿ ಮ್ಯಾಮ್
ಓ ನೀವು ಸಹ ಹರ್ಕೆ ಕಟ್ ಬಂದಿದೀರಾ
ಹಾ ಮಾಮ್ ಹಾರಕೆನ ಕಟ್ಟಿ ಬಂದಿದ್ದೀಿ ಮ
ಹ ಹಾ ಹಾ ಯ ಒಳ್ಳೇದಾಗುತ್ತೆ ನೋಡಮ್ಮ ಹ ಹಾ ಅಲ್ಲಿಂದ ಮತ್ತೆ ಕುಕ್ಕೆ ಸುಬ್ರ್ಮಣ್ಯ ಹೋ
ಹಾ ಮ್ಯಾಮ್ ಕುಕ್ಕೆ ಸು್ರಹ್ಮಣ್ಯಗ ಹೋಗಿದ್ದಿ ಮ್ಯಾಮ್ ಫಸ್ಟ್ ಈ ಕಡೆ ಇಲ್ಲಿ ಅರುಣಾಚಲಮಗೆ ಹೋಗಿದ್ವಿ ಮ್ಯಾಮ್
ಹಾ ಹಾ ಹಾ ಹಾ
ಛಲದಿಂದ ಆ ಕಡೆಗೆ ಇನ್ನ ಅಹ ಧರ್ಮಸ್ಥಳ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಬಂದ್ವಿ ಮ್ಯಾಮ್
ಓ ಹೋ
ಹಾ ಮ್ಯಾಮ್ ದರ್ಶನ ಎಲ್ಲದ ಚೆನ್ನಾ ಲಗ್ ಆಯತ್ ಹಾ ಮ್ಯಾಮ್ ಚೆಾಗ್ ಆಐತೆ ನೋಡ್ರ ಮ್ಯಾಮ್ ಟೂರ್ ಮಾತ್ರ ಇಲ್ಲಿ ಅರುಣಾಚಲಮ ದಲ್ ಬಂದ್ಬಿಟ್ಟು ಅದ ಒಂದು ಹದ್ನಾಲ್ಕ್ ಕಿಲೋಮೀಟರ್ ನಡಿೀಬೇಕು ಮಾಮ್ ಮೇಲ್ಗಡೆ ನಾವ್ ಹೋಗಿ ಹೋಗಿ ಹುಣ್ಮೆ ದಿವ್ಸ ಹೋಗ್ಬಿಟ್ಟಿವ್ ಮ್ಯಾಮ್ ಫುಲ್ಲು ರೆಶ್ ಅಂದ್ರೆ ರೆಶ್ ಮೇಡಮ್ ಕಾಲನು ಫುಲ್ಲು ಒಂದಿಷ್ಟುನು ಒಂದ್ ಇರುವೇ ಹೋಗಷ್ಟು ಪ್ಲೇಸ್ ಇಿಲ್ಲ ಮಾಮ ಅಲ್ಲಿ ಅಷ್ಟು ಇದಾಗಬಿಟ್ಟಿ ಮಮ್ ಬಹಳಷ್ಟು ರೆಶ್ ಅಂದ್ರೆ ರೆಶ್ ಹನ್ಗೆ ಹೋದ್ವಿ ಮಮ್ ಇನ್ನ
ಓ ಫುಲ್ರ್ಷ ಬಹಳಷ್ಟು ಜನ ಬರ ಲ್ಲ ಮ ಹೋದ
ಹಾ ಮ್ಯಾಮ್ ನಾವು ಅದು ಹುಣ್ಮೆ ದಸ ಫುಲ್ ರೆಶ್ ಇರುತ್ತ ಅಂತ ಮ ನಮ್ಗೆ ಗೊತ್ತಿಲ್ಲ ಮ್ಯಾಮ್ ನಾವ್ ಹಂಗೆ ಗೊತ್ತಿಲ್ಲದ ನಂಗೆ ಹೋಗ್ಬಿಟ್ಟಿವ ಅಲ್ಲಿ ಹೋಗಿದ್ಮೇಲೆ ಗೊತ್ತಾಯ್ತು ಅಯ್ಯೋ ಇವತ್ತು ಉುಣ್ಣೆ ಆಯತ ಅಂತ ಹೇಳಳ್ಿಟ್ಟು ನೋಡ್ಕೋ್ಮ್ ಅಬಾ ಪಬಾ ಸುಳ್ಳು ಆ ಜನ ಜಂಗಗಳು ಅಂದ್ರು ನೋಡಂಗ ಇಲ್ಲ ನೋಡ್ರೆ ಅಷ್ಟು ರೆಶ್ ಅಂದ್ರೆ ಅಷ್ಟು ರೆಶ್ ಇತ್ತು ಮ್ಯಾಮ್
ಓ ಅದ್ರ ಬೇರೆ ಇವಾಗ ಫುಲ್ಲ
ಸಾಲ ಮಾಮ್ ಹಂಗಾಗಿ ಬಹಳಷ್ಟು ಜನ ಬಂದ್ಬಿಟ್ಟಿದ್ರು ಮಾಮ್ ಅಲ್ಲಿ ಮಾತ್ರ
ಹೌದೌದಮ್ಮ ಆ ಜನದಲ್ಲಿ ನೂಕೆ ಆಡ್ ಎಂತ ಹೋಗದ
ಒಂದ್ ಕಷ್ಟ ಮ್ಯಾಮ್ ದೇವ್ರನ್ನ ನೋಡೋದಕ್ಕಿಂತ ಅಲ್ಲಿ ನೋಡ್ಕಾಡ್ಕೊಂಡು ಹೋಗೋದೇ ಒಂಥರ ಕಷ್ಟ ಅನ್ಸುತ್ತೆ ಮ್ಯಾಮ್ ಅಂತ ಇಂತ ದೇವ್ರ ದರ್ಶನ ಮಾತ್ರ ಬಹಳ ಚೆನ್ನಾಗ ಆಯ್ತು ಮ್ಯಾಮ್ ಹ ಮ್ಯಾಮ್
ಹ ಸ ಚೆನ್ನಾಗಯ್ತ ಚ ಬ ಒಂದ್ ವಾರ ಮತ್ರ ಮದಲ್ಲಿ ಇದತಿಗ ಬಂದ ಅಲ್ಲಿ ಎಲ್ಲ ಚ್ತು ಟ್ರೈನಿಿಗೆ ಹೋಗಿದ್ರಮ್ಮಾ ಬ ಹ ಹ ಅಂದ್ರೆ ನೀ ಫ್ಯಾಮಿಲಿ ಎಲ್ರು ಹೋಗಿದಟ ್ರೆಂಡ್ ಎಲ್ರು ಮಾತಾಡ್ಕೊಂಡ ಹೋಗಿದ್ರಾ
ಇಲ್ಲ ಮ್ಯಾಮ್ ಫ್ಯಾಮಿಲಿ ಕಡೆಯಿಂದ ಹೋಗಿದ್ವಿ ಮ್ಯಾಮ್
ಓ ಹೌದು
ಹಾ ಮ್ಯಾಮ್ ಫ್ಯಾಮಿಲಿ ಕಡ
ಓ ಇಷ್ಟೊಂದು ಟೂರ್ ಮಾಡ್ಬಿಟ್ಟಿದ್ದೀರಲ್ಲ ಮಾ ಎಷ್ಟು ಖರ್ಚ ಬಂತಮ್ಮ
ಆಯ್ತು ಮ್ಯಾಮ್ ಅಂದ್ರೆ ಯಾರ್ಯಾರ ದುಡ್ಡು ಅವ್ರವ್ರೇ ಇಷ್ಟಿಷ್ಟು ಅಂತ ಅಳ್ಬಿಟ್ಟು ಫಸ್ಟ್ಿಗೆ ಒಬ್ಬ್ರ ದುಡ್ಡು ಹಾಕಿ ಹೋಗ್ಬರ್ತೀವಿ ಮ್ಯಾಮ್ ಆಮೇಲೆ ಎಲ್ಲಾ ಹಂಚ್ಕೊಂತೀವಿ ಮಮ್ಮ ಈ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಬಂದ್ಬಿಟ್ಟು ಊಿಗೆ ತಲಾ ನಾಲ್ಕೂವರೆ ನಾಲ್ಕೂುವರೆ ಬಿತು
ಹಾ ಹಾ ಹಾ ಅಂದ್ರೆ ಬಸ್ಿಂದ ಏನೋ ಇದಿಲ್ಲ ಪ್ರ ಇದಿಲ್ಲ ಅಲ್ಲಿ ಸ್ಟೇ ಆಗದು
ಸ್ಟೇ ಆಗೋದು ರೂಮ್ ಬುಕ್ ಹೌದು ಮ್ಯಾಮ್ ಟಿಫನ್ ಮಾಡೋದು ಲಿ ಊಟ ಮಾತ್ರ ಗುಡಿನಲ್ಲೇ ಮಾಡ್ಕ ಕೊತ ಇದ್ವಿ ಮ್ಯಾಮ್ ಇನ್ನು ಉಳ್ಕೊಳ್ಳೋದಾಗ್ಲಿ ರೂಮ್ ಅ್ ಇಲ್ಲಿ ಸ್ವಲ್ಪ ಹೊರಗಡೆ ಏನಾದ್ೂ ಶಾಪಿಂಗ್ ಅದು ಇದೆಲ್ಲ ಸೇರಿಸಿ ಸ್ವಲ್ಪ ಖರ್ಚು ಬಂತು ಮ್ಯಾಮ್ ತಲಾಗಿಿು ನಾಲ್ಕು ನಾಲ್ಕೂರ ಸಾವಿರ ಬಂತು ಮ್ಯಾಮ್ ಒಬ್ರು ಮುಂದೆ ಇದ್ದವರು ಖರ್ಚು ಮಾಡ್ಕೊಂಡರು ಹಾ ಇಲ್ಲ ಮ್ಯಾಮ್ ಅಲ್ಲಿ ಬಸ್ಗೆ ಓಡದ್ವಿ ಮ್ಯಾಮ್ ಅಷ್ಟೆ ಮಧ್ಯದಲ್ಲಿ ಒಂದ್ೆರಡ್ ಮೂರ್ ಕಡೆಗೆ ಮತ್ತ ಅಲ್ಲಿ ಆಟೋಗಳಿಗೆ ಹೋದ ವಿಮಂ
ಅದೇ ಅದೇ ಅಮ್ಮ ಜಾಸ್ತಿ ಖರ್ಚು ಬರದು
ಇಲ್ಲಿಂದನ ಅಸ್ಟ್ ಹೋಗಿರೋದು ಖರ್ಚು ಬರಲ್ಲ ಮಾಮ್ ಅಲ್ಲಿಂದ ಹೋಗದೇ ಒಂದ್ ಸ್ವಲ್ಪಖರ್ಚು ಬಂತು
ಹೌದೌದು ಲೋಕಲ್ ಅಡ್ಡ್ಯಾಡ್ ನೋಡ್ತೀವಲ್ಲಾ ಅದೇ ಸ್ವಲ್ಪ ಖರ್ಚ ಬರುತ್ತೆ
ಅಂದ ಸ್ಲ್ಪ ಖರ್ಚ ಬರುತ್ತಾ ಮಾಮ್
ಹಾ ಹಾ ಹಾ
ಬೇ ಬಾಳಯ್ತಲ್ಲ ಅಂತೇಳ್ಬಿಟ್ಟು ಸ್ವಪ ಆಟೋಗೆ ಅಲ್ಲಿಂದ ಗುಡಿಯಿಂದ ಬಸ್ ಸ್ಟಾಪಿಗೆ ಹೌದ್ವಲ್ಲ ಸ್ವಲ್ಪ ಅದನ್ನೇ ಸ್ವಲ್ಪ ಪ ಖರ್ಚು ಬಂದಂಗ ಆಯ್ತು ಮ್ಯಾಮ್ ಅಷ್ಟೇ ಮ್ಯಾಮ್
ಹ್ಮ ಹ್ಮ್ ಹ್ಮ ಹ್ಮ ಹ್ಮ ಬಿಸಿಲ್ ಬಾಳ ಇತ್ತಲ್ಲ ಮಾ ಹೆಂಗ್ ಮಾಡಿದ ರೀ ಏ ಏನೆಲ್ಲಾ ಜ್ಯೂಸು ಅಂತವೆಲ್ಲಾ ಇದ್ ಮಾಡ್ಕೊಂಡ್ ಹೋಗಿದ್ರಾ
ಅಲ್ಲ ಅಂದ್ರೆ ಅಲ್ಲಿ ಸ್ವಲ್ಪ ರಿಲೇಷನ್ಸ್ ಇದ್ದಾರ ಮ್ಯಾಮ್ ಹಂಗಾಗಿ ಇನ್ನ ಸ್ವಲ್ಪ ಪರವಾಗಿಲ್ಲ ಮ್ಯಾಮ್ ಹೋದ್ರು ಆಾಮ್ ಒಂದ್ ದಿವ ಷ್ಟ ಒಂದು ಅರ್ಧ ಒಂದು ಅರ್ಧ ಗಂಟೆ ಒನ್ ಅವರ್ ಅಷ್ಟೇ ಹೋದ್ರುಗೂ ಅವ್ರ ಮನೆಗೆ ಹೋದ್ಮ ಮ್ಯಾಮ್ ಸ್ವಲ್ಪ ಅಲ್ಲಿ ಅವರು ಸ್ವಲ್ಪ ಜ್ಯೂಸು ಮಜ್ಜಿಗೆ ಅದು ಇದೆಲ್ಲ ಕೊಟ್ರ ಮ ಮಂಗ ಾಗಿ ನಾ್ ಸ್ವಲ್ಪ ಕುಡಿದು ಬಂದ್ವಿ ಸ್ವಲ್ಪ ಅತ್ರದಂದ ಏ ಟೈರ್ಡ್ ಏನ್ ಸಿಲಾಮಾಮ
ಅವಯದು್ ಎಷ್ಟ ಆಯ್ತ್ ಬಿಡಮ್ಮ ಹಂಗಿದ್ರೆ ಹ
ಎರಡು ದಿವಸದಲ್ಲಿ ಟೂರ್ ನೋಡ್ ಮತ್ತೆ ರಿಟನ್ ಆಗ್ಬ ಬಿಟ್ವಿ್ ತಿರುಪತಿಗೆ ಮಾತ್ರ ಒಂದ ದಿನ ಹೋಗ ಎರಡು ದಿವಸ ಅಷ್ಟ ಅಲ್ಲಿ ಉಳ್ಕೊಂಡು ಇನ್ನ ರಿಟರ್ ಆಗ್ಬಿ್ ತಿಪತಿ ದರ್ನು ಚೆಾಗ ಆಯ್ ನೋ್ರರಿ ಮಾಮ್
ಹಾ ಮುಂಚಿತ ಬುಕ್ ಮಾಡಿರಲ್ಲಮ್ಮ ಹಂಗಾಗಿನೇ ಚೆನ್ನಾಗಾಗಿರುತ್ತೆ
ಹಾ ಮ್ಯಾಮ್ ಮುಂಚೆನೆ ಬುಕ್ ಮಾಡಿದ್ಲ್ಲ ಮಾಮ್ ಚೆನ್ನಾಗಯ್ತು ಮಾಮ್ ದರ್ಶನ್ ಸ್ವಲ್ಪ ನಾರ್ಮಲ್ ಆಯ್ತ ಮಮ್ಮ ಂದನ್ ಇದು ಏನ ಇಿಲ್ಲ ನಾರ್ಮಲ್ ಹ್ಮ್ ಜನಗಳಿಗು ಅಂತಪರಿ ಏನು ಕಡಿಲಾಮ್
ಹಓದ್ ಜನ ಕಡಿಮೆ ಇತ್ತೇನಲ್ಲಮ್ಮ
ಅಂದ್ರೆ ಇ ಮೆಟ್ಲೆ ಎರ್ಕೊಂಡ ಹೋದ್ರೆ ಒಂದ ಸ್ವಲ್ಪ ಜಾಸ್ಿನೇ ಜ ಇರೋರು ಮಾಮ್ ನಾವ್ ಇದು ಸ್ವಲ್ಪ ಬುಕ್ ಮಾಡ್ ಕರ್ಕೊಂಡ್ ಹೋಗಿದ್ವ ನಮ್ ಮುಂಚೆನೆ ಟಿಕೆಟ್ ಬುಕ್ ಮಾಡಿತ್ತಲ್ಲ ಮ್ ಹಂಗ ಅಷ್ಟೊಂದೇ ಅನ್ಸಿಲ್ಲ ಮ್ ಟೈರ್ಡ್ ಆಐ್ ಅನ್ಸಿಲ್ಲ ಮಾಮ್
ಹಓ್ ಹ್ ಹ್ ಹ್ ಹ್ ಅಂದ್ರ ಈಗ ನಡ್ಕಂತ ಹೋದ ಬೇಗ ಬಿಡ್ತಾರ ಅಂತ ಹೌದಮ್ಮ
ಹ ಹೌದ ಅಂತ ಮ್ಯಾಮ್ ಅದೇ ನಡ್ಕೊಂಡು ಹೋಗಿದ್ರ ಜಲ್ದಿ ಬಿಡ್ತಾರ ಅಂತಲೇ ಹೇಳ್ತಾರೆ ಮ್ಯಾಮ್ ಹ ನಾವಿನ್ನ ನಡಿಯೋದ ಎಲ್ಲಿ ಬಿಡುವದಲಾಗ ಸ್ವಲ್ಪ ಬಿಸಿಲು ಬೇರೆ ಇ ತ್ತಲಮಂ
ಡ್ಣ ಅವರ್ಣ
ಹಂಗಾಗಿ ಇನ್ನೊಂದು ಸ್ವಲ್ಪ ಬುಕ್ಕೇ ಮಾಡ್ಬಿಟ್ಟಿತ್ತು ಮ್ಯಾಮ್ ಹಂಗಾಗಿ ಇನ್ನು ಬುಕ್ ಮಾಡ್ಕೊಂಡ ಹೋದವು ನೋಡ್ರಿ ಮ್ಯಾಮ್
ಈ ತಿರುಪತಿ ಸುತ್ತಮುತ್ತ ನೋಡ್ಬಹುದಮ್ಮ ಇನ್ನು ಬೇರೆ ಬೇರೆ ಪ್ಲೇಸ್ಗಳು ಇದಾವಮ್ಮ
ಹಾ ಮ್ಯಾಮ್ ಇದೆ ಮಾಮ್ ತಿರುಪತಿ ಸುತ್ತಮುತ್ತಲ ಎಲ್ಲ ಚೆನ್ನಾಗಾಗಿದೆ ಮ್ಯಾಮ್ ಅಲ್ಲೆಲ್ಲಾ ಕೆಳಗಿನ ತಿರುಪತಿ ಅಂತಳ್ಬಿಟ್ಟು ಒಂದಿದ ಮ್ಯಾಮ್ ಈ ಕಡೆ ಇನ್ನ ಕಾಳ ಅಂತಳ್ಬಿಟ್ಟು ಅಲ್ಲೆಲ್ಲ ಮತ್ತೆ ಒಂದು ವೆಲ್ಲೂರ್ ಮಹಾಲಕ್ಷ್ಮಿ ಟೆಂಪಲ್ ಅಂತಬಊಟ ಆ್ತ ಮ ಅದಲೆಲ್ಲ ಚೆನ್ನಾಗಿದ ಮ
ಓ ಹೋ ಹೋ ಅದೇ ಹೇಳ್ತಾ ಇರ್ತಾರಮ್ಮ ನಾವು ನೋಡಿಲ್ಲ ನೋಡಣ ನೋಡನಮ್ಮ ನೆಕ್ಸ್ಟ್ ಏನಾದ್ರು ಪ್ಲ್ಾನ್ ಮಾಡಿದರೆ ನಮಗೆ ಹೇಳ್ರರಿ ಮ ಮಾ ಹೋಗೋಣಂತೆ
ಆಯ್ತ್ರಿ ಮಾಮ್ ಸರಿ ಮಾಮ್ ಹಂಗಾದ್ರಯ ನೆಕ್ಟ್ನ್ನೊಂದು ಸ್ವಲ್ಪ ದಿನ ಬಿಟ್ಬಿಟ್ಟು ವೈಕ್ ಕುಂಟ ಕಾದಶಿಗ ಹಂಗ ಹೋಗ್ಬೇಕ ಅನ್ಕೊಂಡಿದೀವಿ ಮಾಮ್
ಓ ಫುಲ್ ರಶ್ ಇರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲಮ್ಮ ವೈಕುಂಠ ಏಕಾದಿ ದಶಿದಿಂದ
ಒಂದು ನಾಲ್ಕರಿಂದ ಐದ್ ಜನ ಹೋಗ್ ತರಾಮ ಎ್ರಿ ಇಯರ್ ಹೋಗ್ ತರಾಮ್ ಅವ ವೈಕಂಟೆ ಕದರ್ಶಿಗೆಮಾಮ
ಹಾ ಆ ತೇರ ಆಗುತ್ತಲ್ಲ ಅ ಯಾಗಮ್ಮ ತಿರುಪತಿ ಹೌದಾ ಹ ಹ ಹ
ವೈಕುಂಠ ಕ ಅಷ್ಟಿಗೆ ಮಾಮ್ ತೇರ್ ಆಗದು ಮ್ಯಾಮ್ ಹೌದ್ರಿ ಮ ಆವತ್ತಿನ ದಿವಸ ಕೆಲವೊಬ್ರರಿಗೆ ಟಿಕೆಟ್ ಸಿಕ್ಕ್ರ ಸಿಗುತ್ತ ಮ್ಯಾಮ ಇಲ್ಲಾಂದ್ರೆ ಇಲ್ಲವಾ ಹಾ ನ ನಾವತ್ತಂ ದಿವಸಾೈ ಕುಂಟಕದಶಿಗೆ ಟಿಕೆಟ್ ಸಿಗೋದು ಒಂಥರ ಪುಣ್ಯ ಅನ್ನೋ ತರ ಅನ್ಕೋಬೇಕು ಮಮಸ್ ಹ ಮಾಮ್
ಓ ಅಂದ್ರ ವಿ ಐ ಪಿ ಗಳು ಜಾಸ್ತಿ ಬರ್ತಾರೆ ನಮ್ಮ ಒಂದು ಕ್ಷೇತ್ರಕ್ಕೆ
ಬರ್ತರ ಮ್ಯಾಮ್ ನಮ್ಮ ಮನೇಲಿ ಈಗೊಂದು ಹನ್ನೆರಡು ವರ್ಷ ಆಯಿತು ನೋಡಿರಿ ಮ್ಯಾಮ್ ಕಂಟಿನ್ಯೂಸ್ಲಿ ಹೋಗ್ತಾರೆ ಮ್ಯಾಮ್ ತಿರುಪತಿಗೆ ವೈಕುಂಠ ಏಕಾದಶಿಗೆ
ಹ ಹಾ ವರ್ಷ ವರ್ಷ ಹೋಗ್ತಾರೆ ನಮ್ಮ
ಹಾ ಮ್ಯಾಮ್ ವರ್ಷ ವರ್ಷ ಷ್ಟ ಹ್ತಾರ ಮಾಮ್ ಇವ್ರೊಂದ್ಐದರ್ು ಜನ ಗಂಡ್ ಮಕ್ಳ ಇದ್ದಾರ ಮ್ಯಾಮ್ ಹ್ಮ್ ನಮ್ಮ್ ಮನೆಯಲ್ಲಿ ನಮ್ಮ ಅಣ್ಣ ಒಬ್ರು ಹೋಗಿ ರ ಮಾಮ್ ಎವ್ರಿ ಇಯರ್ ತಪ್ಸ್ಲ್ಲ ಮಾಮ ಅವ್ರ ಮಾತ್ರ ಅವ್ರಗೆ ಯಾವಾಗ್ ನೆನ್ಸ ಕೊಂತರವಾಗ ಹೋಗ್ಬ ಬಿಡ್ತಾರ ಮಾಮ್ ನಾವು ಅವ್ರ ಜೊತರ ಮದದಲ್ಲಿ ನಾವು ಹೋಗತಿರ್ತಿವಿ್ ಬ ಬಾಗ ಈ ಸರಿ ನೀ ನೀನು ಹೋಗಣ ಅಂತ ಅಕೊಂಡ ಹೋದ್ ನ ದರ್ಶ ಹತ್ರ ಬಾಳ ಚೆನ್ನ್ ಆ್ತ ನೋದು
ಏ್ ಬೆಸ್ ಆಯ್ತ್ ಬಿಡಮ್ಮ
ಹಾ ಮ್ಯಾಮ್ ಊಟಾನ ಹೋಗ ನೋಡ್ರಿ ಮ್ಯಾಮ್
ಹ ಕ್ರ ಮಾಡ ಮಾಡ ಮಾಡ
ಸ್ವಲ್ಪ ಮೈಂಡ್ ಏನ ರಿಲೀಫ ಅನ್ಸುತ್ತೆ ಮ್ಯಾಮ್ಂದ್ ಸ್ವಲ್ಪ ಸ್ಟ್ರೆಸ್ನು ಕಮ ಆ
ನಿಜ ನಿಜಮ್ಮ ಹಂಗ ಎಲ್ಲಾರ ಜೊತೆ ಹೋಗ ಒಬೊಬ್ಬರು ಹೋಗೋದ ಬೇ ಎಲ್ಲ ಫ್ಯಾಮಿಲಿ ಜೊತೆ
ಫ್ಯಾಮಿಲಿ ಜೊತೆ ಹೋಗೋದೆೇ ಬೇರೆ ಈ ಸರಿರ್ ಇತ್ತ ಹೋಗಿದ್ದು ನಾವು ಇಪ್ಪತ್ತಏಳ್ು ಜನ ಹೋಗಿದ್ವಿ ಮ್ಯಾಮ್ ಹ್ಮ ಹಾ ಮ್ಯಾಮ್ ಇಪ್ಪತ್ತೇಳೇಳು ಜನ ಹೋಗಿದ್ವಿ
ಹಾ ಹಾ ಏ ಚೆನ್ನಾಗಿ ಆಗುತ್ತೆ ಹಂಗಿದ್ರೆ
ಫುಲ್ ಖುಷಿನೇ ಖುಷಿ ಮಾಮ್ ಒಂಂತರ ಇಪ್ಪತ್ತಏೇಳು ಜನ
ಹ ಏ ಹಂಗೆ ಮತ್ತೆ ಏನ್ ಡ್ಯಾನ್ಸ್ ಗಿನ್ಸು ಹಡು ಅಂತ ಎಲ್ಲಾ ಇದ್ ಮಾಡ್ಕಂತ ಹೋದ್ರಿ ಅಥವಾ ಹಂಗೆ
ಬೇಕಾದ್ರೆ ಒಂದ್ ನಾಲ್ಕಕ್ ಜನ ಮಿಸ್ ಆದ್ರು ಮ್ಯಾಮ್ ಯಾಕಂದ್ರೆ ರಿಸರ್ವೇನ್ ಮಾಡ್ಕೊಂಡ್ ಹೋಗಿದ್ದ ಮಾಮ್ ಒಬ್ಬೊಬ್ರು ಒಂದೊಂದು ಬೋಗಿನಲ್ಲಿ ಆಗ್ಬಿಟ್ಟು ಮಮ್ ಹೋಗ್ಬೇಕಾದ್ರೆ ಇನ್ನ ಅಲ್ಲೆಲ್ಲಾ ಗುಡಿ ಹತ್ರ ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ದಾಗಿರ್್ಮೇಲೆ ಎಲ್ರುೂ ಮೀಟ್ ಆಗಿರದು ಮಾಮ್ ಅಂದ್ರ ಒಬೊಬ್ರು ಒಂದಂದು ನಕ್ ನಕಕ್ ಜ ಒಬ್ರು ಒಂದ ಡಬ್ಬಿನಲ್ಲಿ ಇದ್್
ಹ ಹ ಹಾ ಹಾ ಟ್ರೈನ್ ನಲ್ಲಮ್ಮ ರಿಸರ್ವೇಶನ್ ಮಾಡ್ಸ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡೆ ಮುಂದ್ ಬಂದ್ಬಿಟ್ಟವಲ್ಲ
ಹೆಚ್ಚು ಕಡಿಮೆ ಆಗ್ಬಿಟ್ಟಾವ ಮಮ್ ಇಪ್ಪತ್ತೇಳು ಜನಕ್ಕೂ ನಾಲ್ಕು ನಾಕ್ ಜನದಲ್ಲಿ ಒಬೊಬ್ಬರು ಒಂದೊಂದ್ ಬೋಗಿನಲ್ಲಿ ಬಿದ್ಬಿಟ್ಟಮ್ಮ ಇಲ್ಲ ಅಲ್ಲೆ ಗುಡಿ ಹತ್ತ ತ್ರ ಹೋಗಿದ್ಮೇಲೆ ಎಲ್ರು ಮೀಟ್ ಆಗಿದ್ ಮಮ್ಂತ್ರರ ಖುಷಿ ಆಯ್ತು ಮಾಮ್ ಊಟಕ್ ಹೋಗೋದಾಗ್ಲಿ ದೇವ್ರ ದರ್ಶನಕ್ಕೆ ಹೋಗೋದಾಗ್ಲಿ ಎ ಒಟ್ಟಗನೆ ಹೋಗಿದ್ದು ಮಲ್ ಒಂಂತರ ಖುಷಿನೇ ಆಯ್ತು ಮಮ್ಮಲ್ಲಿ ದೇವ್ನ ದರ್ಶನ ಮಾಡ್ಬೇಕಾದ್ರುನ ಆಗ್ಲಿ
ಹಾ ಹಾ ಹಾ ಓ ಫುಲ್ ಎಂಜಾಯ್ ಮಾಡಿದ್ದೀರ ಅನ್ಸುತ್ತೆ ಹಂಗಿದ್ರೆ
ುಲ್ ಎಜಾಯ್ ಮಾಡಿ ಮಾಡ ಅದ್ ನಂತರೂ ಲೈಫ್ ಅಲ್ಲಿ ಮರ ಸಗಲನು
ಹೌದೌದಮ್ಮ ಇಂತ ಕ್ಷಣಗಳು ಬಾಳ ಅವಾಗವಾಗ ನೆನ್ಸ್ಕೊಂತ ಇದ್ರೆ ಬಾಳ ಖುಷಿ.
ಬಾಳ ಖುಷಿ ಅನ್ಸುತ್ತೆ ಮಮ್ಮ. ಹೌದ ಮ್ಯ ಹ ಮ್ಯ್ ನನಗೂ ಬ ಖುಷಿ ಆಯ್ತು ಮ್ಯಾಮ್ ಹೋಗ್ ಬಂದ
ನಮಗೆ ಹೇಳ್ರಿ
ಹ್ಯಾಮ್ಯ್ತ್ರಿ ಮಾಮ್ ಹಳ್ತೀನಂತ. ೆ ಮ್ಯ ಆಯ್ ಮ್ಯ. ಹ